ಬೈ ಒಂದ್ ನಾಷ್ಟ ಮಾಡೋನ್ ಬಾ
ಲಗ್ಗ ಬಾ ರಾಪ್ಪ ಏನ್ ಈಗ ಎದ್ರ?
ಹೂ ಎದ್ದ ಬ್ರೇಷ ಮಾಡಿ ನಾಷ್ಟ ಮಾಡಾಕತಿವಿ.
ಹೌದ ಬೈ ಇಲ್ಲಿ ಹಾಸ್ಟೆಲ್
ಸ್ವಲ್ಪ
ಹು
ಎಲ್ಲರೂ ನಾಷ್ಟ?
ಹೂ ನಮ್ದ್ ಆಯ್ತು ನಾಷ್ಟ ಗಿಷ್ಟ ಮಾಡಲ್ಲ ಊರಾಗ ಅದೀವಿ ಅಲ್ಲ ರೊಟ್ಟಿ ಪಲ್ಯ ಊಟ ಆಯ್ತು.
ಅಲ್ಲ ಊಟ?
ಹಾ ಇನ್ನ ಊಟ ಇದ್ದೆ ನ ನಾಷ್ಟಗ ಇಷ್ಟ ಇಲ್ಲ
ಹೌದೌದು
ಹ್ಮ್
ಹಳ್ಳಗ್ ಬಾಳ್ಮಂದ್ ನಾಷ್ಟನೆ ಮಾಡಲ್ಲ ಡೈರೆಕ್ಟ್ ರೊಟ್ಟಿ
ಹ್ಮ ಹ್ಮ
ರೊಟ
ಹ ಚಜ್ಜಿ ರೊಟ್ಟಿ ತೊಗರಿಬಳೆ ಸಾರು
ಹ್ಮ್ ಆ ಉತ್ತರ ಕರ್ನಾಟಕ ಆಳ್ವ ನೀದು
ಹ್ಮ
ಹೊಂಡೆಪಲ್ಯ ಫೇಮಸ್ ಅಂತಲ್ಲ ಅಲ್ಲಿ
ಹೌದು
ಹ್ಮ್ ಹ್ಮ್ ನಂಬಲ್ಲಿ ನಾಷ್ಟಾಟ್ಟಾರಪ್ಪಾ
ಹೌದಾ
ಹ್ಮ್
ಹ್ಮ ಹ್ಮ ಕಾಂಕ್ರೀಟ್ ಅಂತಾರ ನಮ್ ಕಡೆ
ಕಾಂಕ್ರೀಟ್ ಕಾಂಕ್ರೀಟ್ ನಟ್ರಿಯಂಟ್ಸ್ ಇರ್ತಂತಪ್ಪಾ ಹೆಂಗ ಕಾಸೆ ಮರ್ತ ಅಂತ ಏನ್ ಹೋಗಲ್ದು ಊಟ
ಹಾಸ್ಟಲ್ ಊಟ ನಾ
ಹ್ಮ್ ಅವ ಒಂದು ಊರ್ ಕಡೆ ಆದ್ರ ನಮ್ ಮನ್ಯಾಗ ಆದ್ರ ಹೇಳಿ ಮಾಡ ಹ ಬಾಂಗ ಹಂಗ ಸಂಡಾ ಆಕ್ರವರ್ತಿ ಎಣ್ಣೆ ಆಾಯಕ
ಹ್ಮ್
ಮಾಡ್ರಿ ಅಂತ ಹೇಳಿ ನಮ್ ಹೆಂಗ್ ಬೇಕ ಹಂಗ್ ಮಾಡ್ಸ್ಕೊಂಡ್ ಅಂದ್ಬೋದು ಮತ್ತ ಹಾಸ್ಟ್ಲ ನಿಂದು ಅವ್ರಿಗೊಂದು ಇವ್ರಗೊಂದಂತ್ ಮಹಿಾಂತರು ಕೂಡಲ್ವಾ
ಕೇಳಕ್ ಹೋದ್ಮಕ್ ನೀ ಊಟಕ್ ಬಂದ್ರ ಊಟಕ್ ಬಂದರ ನೀ ಓದಕ್ ಬಂದ್ರೆ ಊಟಕ್ ಬಂದ್ರೆ ಅಂತ ಕೇಳ್ತಾರ
ಹೌದೌದು
ಹ್ಮ ಏನ್ ಹೇಳ್ಬೇಕುರಿ
ಹೌದೌದು ನಾವವು ಇದೀವಿ ಫಸ್ಟ್ ಹಾಸ್ಟೆಲ್ ಆ ಹಗೆ ಇತ್ತು
ಹ್ಮ್
ಇನ್ನು ಇಲ್ಲಿ ಪಾಡಲ್ಲಿ ನಾವ್ ಅಲ್ಲಿ ಬಿಜಾಪುರ ಕಲೆ ಹೊತ್ತಿನ ಏನಿಲ್ಲ ಮೋರೋಣ ಚ ಇತಲ್ಲ ಊಟಕ್ಕನೇ ಪರ್ದಾಡಂಗ ಆತಂಗಿತ್ತಲ್ಲಿ
ಹೌದೌದು
ಹ್ಮ
ಏನ್ ಮಾಡ್ದ ಕೆಲ್ಸ
ಏನಿಲ್ಲ ಹೊಲಕ್ಕ ಹಕ್ಕ ಈಗ
ಏನದು ಹೋದದೆ
ಹೊಲ್ಸ ಹೊಲ್ದಾಸ್ ಹದಿ ಬಿುಡ್ ಸ್ವಲ್ಪ ಬಂದಾರ
ಹ್ಮ್ ಹ್ಮ್
ಅದಕ್ ಸತ್ಯ ಬಂದಾರ ಹೋಗಕ್ ಈಗ ಕೂಲಿ ನೂರಾಯತ್ ರೂಪಾಯಿ ಆಗ
ಸಂಂತೆಕ ಅರ್ಥಸ
ಆರ್ತಾಸ
ಎಟು ಪತ ಆರ್ತಸ
ಅಂದರು ಎಷ್ಟು ಒಂಬತ್ ಗಂಟೆ ಇಲ್ಲ ಹತ್ ಗಂಟೆ ಓ್ತಾರ
ಹ್ಮ್.
ಮೋರ ಗಂಟೆ .
ಮೂರ್ ಗಂಟೆಕ್ಕಂಗ.
ಹ್ಮ್.
ನಂಬಲ್ಲಿ ಹತ್ತು ಗಂಟೆ ಕತ್ರ ಇದಕ್ ಬರ್ತಾರಾ.
ಹ್ಮ ಹ್ಮ್.
ಎಂಟಕ್ಕ ಆದ್ರ ಅಂದ್ರೆ ಎಡಕ್ ಬರ್ತಾರ ಆರು ಗಂಟೆ. ಹನ್ನೆರಡು ಗಂಟೆಗೆ ಬರ್ತಾರೆ.
ಹ್ಮ್ ಹ್ಮ್.
ಕೂಲಿ ಏಳು ನೂರು ಪಾಯಿ ಅದು.
ಹೌದದು ನಡೀತಪ್ಪಾ ನೀವು ನಿಮ್ ಕಡೆ ಏನ. ಕಡೆ ನೀರಾವರಿ ಕೌಳಿಗೆಜ್ಜಿ ಹಚ್ಚಿ ಬೆಳತಿರಿ ಕೊಡ್ತಿರ ನಾವ್ ಎಲ್ಲಿ ಇಲ್ಲಿ ಒಣಭ್ಯಾಸ ಮಳೆನ. .
ಳದ್ರೆ ಅಲ್ಲಿಪಾ ಗೊಬ್ರ ಎಣ್ಣಿ ನನ್ರೂಪಾಯ ಚಲಕ್ಕ. ಈ ಕೌಳಿ ಮಾರಿದ್ರ ಹದ್ನಾಕ್ ನೂರಪತ್ತು ಕಿಲ ಗೊಬ್ರ ತರ್ತಿವಿ. ಯದಕ್ ಮಂತೆ.
ಮತ್ತತ್ ನೀವು ಹೊರ್ಸತ ಅಲ್ಲ. ಹ ವರ್ಷ ನೀವ್ ಯರಡಕ್ ತೊಕತಿರಿ ಅಲ್ಪಾ ನಾವ್ ಎರ್ಲಿ ಒಂದ್ ಎರ್ಟಕ್ ಒಂದ್ ವರ್ಷದ.
ಹ್ಮ್. ಎಡ್ಪಿ ತನಕ ನ ಎನೇ ಬೆಳಿ ನೀರ ಸಿಗದಲ್ಲ.
ಹೌದಲ್ಲ.
ಹ್ಮ್ ಹೊಲ್ದಾಗ ಪಂಪ್ಸ್ ಬೋರ್ ಇದ್ದಾರ ಅಷ್ಟೇ ಮಾಡ್ತಾರ ಅವನ.
ಹ್ಮ್ ಹ್ಮ್.
ಇಲ್ಲಾಂದ್ರೆ ವಾರ ಬಂದ್ ಮಾಡ್ತಾರ ಹದ್ನಾಕ್ ದಿನ ನೀರ್ ಕೊಡ್ತಾನ ಒಂದ. ವಾರ ನೀರ್ ಬಂದ್ ಮಾಡ್ತಳ.
ಹಾ ಹಾ.
ಅಷ್ಟ ತಂಡಿಗೆ ಇಂದಿಲ್ಲ ಹ್ಮ್.
ಅದ ಕವಳಿಗೆ ಮಳೆ ಬಂದ್ರ ನಡ್ಯಲ್ಲಲ್ಲ ಅ ಹರಿ ನೀರನೆೇ ಬಿಡ್ಬೇಕತ್ತ.
ಹರಿ ನೀರ ಬಿಡ್ಬೇಕಕ್ ಮಳೆ ಬಂದ್ರೆ ಎಷ್ಟ್ ಆತಪ್ಪ.
ಹೌದಲ್ಲ. ಹ ಹಾ. ಅದ ಹೆಂಗ ನೀವೇಏನ ಈಗ ಮಾಡ್ತೀರಲ್ಲಾ ಅದೇಏನ್ ಕೌಳಿ ಇದ್ದುದ್ ಅಕ್ಕಿ ಮಾಡಿ ಕೊಡ್ತಿರಾ ಇಲ್ಲ ಬ. ಅಂದ್ರೆ ಕೌಳಿನೇ ಮಾಡ್ತೀರಿ .
ಇಲ್ಲ ಒಣಗತೀವಿ ಒಣಗಸಿಂದ ಅಲ್ಲಿ ಕೋಳಿ ಇರ್ತೇವಲ್ಲಾ.
ಹಾ ಹಾ.
ವೈತರವರು.
ಓಹೋ ಅವ್ರ ಏನ. ಮಿಲ್ಲಿಗೆ ಹಾಕಿ ಅವು ಸಪ್ರೇಟ್ ಸಪ್ತಿ ಸಪ್ರೇಟ್ ಮಾಡಿ ಅಕ್ಕಿ ಮಾಡಿ. ಕಸ್ತರಾ ಅಂತ.
ಹ್ಮ್.
ಹ್ಮ್ ಹ್ಮ್. ಎಲ್ಲಿ ಎಲ್ಲಿ ಎಲ್ಲಿ ಮೇಲಗೆ ಕೊಡ್ತಾರೆ ನೀವು.
ಮಳ್ಳಗಲ್ಲ ಅವರು ಮಾಲಕ್ರಂತ ಬರ್ತಾರ ಎಣ್ಣಿ ಗೊಬ್ಬ್ರ ತಂದಿರ್ತವಲ್ಲ.
ಹಾ ಹೋ.
ಅವ್ರ ಅಲಿ ಇದ ಅಲಿ ನಮ್ಮ ಹತ್ರ ಸಸ್ತ ಹಯ್ತಾರೆ.
ಹ್ಮ.
ಹ ಆ ಕ್ವಿಂಟಲ್ಹನ್ನೆಡುನೂರ ಹದ್ನೆಂಟನೂರ ತಕ್ಕ ಕೋಳಿ ಮಾಡ್ತವ ನ ಬಲ್ಲಿ.
ಹ್ಮ್ ಅವ್ರ ಏನತಿ ಯಾವರ್ಸ ಅವ್ರ ಹೆಂಗ್ ಮಾಡ್ತ.
ನೂರು ಎರಡ್ ಸಾವಿರ ಐನೂರು ಅವ್ರು ಮಾರ್ಕೋತಾರ ಆ ಗಾಡಿ.
ಹಾ ಮತ್ತತ್ ಆ ಕಡೆ ಆಬಿಟ್ಟು ಅವ್ರು ಕೊಡಲ್ಲ
ಇನ್ನೊಂದ ಏನಂದ್ರ ನಮ್ಮ ಹತ್ರ ಕಾಸು ಅ ಪ ಏನಾದ್ರೂ ಇರ್ತ ನೋಡು ಅವರು ಇನ್ನೊಷ್ಟು ದಿನ ತ ತಗ್ದಿಡಕೊತಾರ ಬೇಾಸಿಗೆದಿಂದ ಮಾರ್ತಾರ
ಹ್ಮ್ ಹ್ಮ್ ಅಂದ್ರನ ದಾಣಿ ಅದೇ ದಾಣಿ ಹೆಚ್ಚಗ ಆದಾಗ ಮಾರಿ ಲಾಭದೂ ತಗರೋದು
ಹ್ಮ್ ಹೌದು
ಮೊದ್ಲೆ ಹಿಂದಿಕ್ಕಿನ ಮನಗ ಅವ್ರ ಅಪ್ಪಾರ ಅವರು ಎಲ್ಲಾ ಕಲ್ದಾಗಸಿ ಇಟ್ಟಿರ್ತಾರ ಗೋಡನ್ ಕಡಿಸಿ ಗೋಡನ್ ಯಾವ್ ಹೊಗದ್ನು ಅವ್ರಿಗೇನ ಏನು ಕೇಳಂಗಿರಲ್ಲ ಕಟ್ಟ
ಏನಿರಲ್ಲ ರೋಕತ್ವಿಂದ ನಡೀತದ
ಹ್ಮ್ ಇನ್ನೊಂದು ಹಾ
ಈಗ ನಮ್ಮ್ಅಂದರು ಸಾಲಲ್ರ್ ಗಂಟು ಬಿದ್ದ್ ಬಿಡ್ತಾರ ಯಾವಾಗ ಮಾಡಿರ್ತವ ಕೋಳಿ ಯಾವಾಗ ರೊಕ್ಕ ಕೊಟ್ಟಿವವ ಅ ನಂಗ ಆಗರ್ತ ಸಲಯ
ಹೌದೌದು
ಹ್ಮ್
ಸಾಲದವರ್ಗ ಒಂದು ಹೆಚ್ಚಿಂದಪ್ಪ ಇವತ್ತು ಕೋಳಿ ಮಾರಿ ಒಂದ ಒಂದ ದಿನಾನೇ ಬರ್ತಾರ ಮಾರಿದ್ರೆ ಅಲ್ಪ ರೊಕ್ ಕೊಡ್ರ ಅಂತ ಹತ ಮತ್ತ
ನಿಮ್ಮದ ನ್ ಸಾಲ ಆಾಗಿಲ್ಲ ಏನೆಲ್ಲಾ
ಚಾಲ ಇಲ್ಲ ಐ್ತಸತಿ ಬಳಿ ಬೆಳತ್ ಅಂದ್ರ ಚಲೋತ್ನ ಕಡಕತ್ ಒಂದರ ಲಕ್ಷ ಅ
ಹ್ಮ್
ಈ ಸತಿ ಚೊಲೋ ಬೆಳತ್ ಅಂದ್ರ ಅತ್ತಿ ತೊಗ್ರಿ ಚೊಲೋ ಬೆಳದ ಅಂದ್ರತ ಕಡಕ
ಹಾ ಹಚ್ಚಿ ರೇಟಿದ ಮಾರ್ಬೇಕು ಎಂಟ ಸಾವಿರ ತಕ ಇರ್ತದ ಎಂಟ ಹಚ್ಚಿ
ಹೌದೌದು
ಡ್ಐ ಸಾರಪ ಬತ್ತಲ
ಹ್ಮ
ಒಓದ್ಸಲ ನಾನು ಮಾರಕ್ ಒಯ್ದ ಹಚ್ಚಿ ಆರ್ ಸರ್ ಎಂಟನೂರು ಮತ್ ನಮ್ಗ
ಅವಾ
ಹಾ ಬಬಾ ಪರಿವಾರಸ
ಒಬ್ಬೊಬ್ಬ್ರ ಒಂಬತ್ತು ಎಂಟ ವರ್ಷ ಇರ್ತ ನ ಅವಗೆದನ್ಸಲ
ಅದ್ರಿಂದ ಆರ್ಸಕದು ಲೇಟ್ ಆಗ್ಯ ಅದು ನಾವವು ಜಲ್ದಿ ಮಾಡಿದ್ವಲ್ಲಾ
ಹಾ ಹಾ ಹಾ
ಹ್ಮ್
ಹಿಂಗೆ ಒಮ್ಮೆಮ್ಮಿ ರೇಟ್ ಹೆಚ್ಚತ್ ಹೆಚ್ತ್ ಅಂತೇ ಕುಂತಂಗೆಲ್ಲಾ ರೇಟ್ ಡೌನ್ ಆಗ್ಬಿಡ್ತದ
ಹಾ
ಹ ಮತ್ತ ರೇಟ್ ಆತದ ಬಿಡ್ತದ ಬಿಡ ಅಂತೇಳಿ ಮುಗಾಮ ಕೊಟ್ ಬಿಟ್ಟಿವಂದ್ರೆ ಆಯ್ತ ನೋಡ ಅವಾಗ ಆ ವರ್ಷದ ರೇಟ್ ಹೆಚ್ಚಗ ಆಗ್ಬಿಡ್ತದ ಅವ್ರಿಗೆ ಲಾಭ ಆಗ್ತದೆ
ಹೌದೌದು
ಮತ್ತ ಸಾಲದರ್ಕ ಕೇಳಬೇಕಲ್ಲ ನಾವ ನಿನ್ತವಿ ಅಂದ್ರೆ
ಹ್ಮ್ ಸಾಲದರಾ ರೇಟ್ಗೆ ನಾವು ಜಲ್ದಿ ಮಾಡಿದಂಗ
ಹ್ಮ್
ಹ್ಮ್
ಮತ್ತೇನು ಓದದ ಚಲೋ ನಾಡಾದ
ಹ್ಮ್ ನೋಡ್ದು ನಾನು ಸ್ವಲ್ಪ ಹಬ್ಬ ಅಪ್ಪಬ್ಬ ದಲ್ಲಮ್ಮೋರಮ್ಮ ಹಬ್ಬ ಊರ್ಗೋಬೇಕತ್ ನ
ಹಾ ಹಾ ಹ
ಹ ಹೋಗ್ಬೇಕು ಮರಮ್ಮ ಹಬ ಅಂದ ಐತಿ ಎಷ್ಟು ದಪ್ಪಣ ಮ್ಯಾಟರ್ ಸೋಮವರ ದಿನ ದೇವ್ರ ಕೊಡ್ತಾವ
ಹ್ಮ್
ಮಂಗಳವಾರ ನಮ್ ಮಾವ ಅವ್ರು ದೇವ್ರ ಮಾಡ್ತಾರ
ಹಾ ಹಾ
ಹೋಗಬೇಕು
ಹೌದಾ ಏನು ಅಲ್ಲೇ ಅ ಇವಗ ಏನ್ ಲಾಲ್ಸಬ್ಗ ತಾರಲ್ಲಾ ಅದೇ ದೇವ್ರರಿಗೆ ಮಾಡ್ಬಿಡ್ತಾರ ಏನ್
ಹ್ಮ್ ಹ್ಮ ಅದು ಮಸೀದಿ
ಹ್ಮ
ಅಲ್ಲಿ ದೇವ್ರ ಕೊಡ್ತಾವ ನಮ್ಮ ಮಾವ ಮಯಾಗ ಒಂದ ದವ್ರರು ಬರ್ತದ ಯಾವ್ದಂತ ಗೊತ್ತಿಲ್ಲ ಸವಾರಿ ಬರುತ್ತಾ
ಹ್ಮ್ ಹ್ಮ್
ಅವ್ರ ದೇವ್ರ ಮಾಡ್ತಾರ ಬಲವಂತ ಪೂಡೆ ಅಂತ ಇತ ಒಂದು ದೇವಸ್ಥಾನ
ಹಾ
ಹ ದೇವರ ದೇವರ ಹತ್ರ ದೇವ್ರ ಮಾಡ್ತಾರ ಬ್ಯಾಟಿ ಬ್ಯಾಟಿ ಕೊಯಾಟರ್
ಹ್ಮ್
ಹೇಳಾರ ಬಾ ಅಂತ ಹೋಗ್ಬೇಕು
ಹೋಗಬಕ ಮತ್ತೆ ಈಗ ಅವ್ರ ಕರ್ದಾಗ ನಾವ್ ಆದಿವವ ಅಂದ್ರ ಮತ್ ನಮ್ದ ಏನ್ರ ಹಬ್ಬ ಸಮಂದ ಸಮಾರಂಭ ಇದ್ದಾಗ ಅವ್ರರು ನಮ್ದತ್ ಕೊಡ್ತಾರ
ಹಾ
ಮತ್ತೆ ಈಗ ನಾವೇ ಹೊಲ್ಲ ಅಂದ್ರ ಎಲ್ಲಿ ಕಲ್ಸ ಬಿಡಪ್ಪ ಅಂತ ನಾವೇ ಹೊಲ್ಲ ಅಂದ್ರ ಅವ್ರ ಹೆಂಗ್ ಬರ್ತವ
ಹೌದೌದು
ಹ್ಮ್ ಅದು ಹೋಗಬೇಕ ನಾ ಅವ್ರಿಗೆ ಆಗಬೇಕ ಅವ್ರ ನನಗೆ ಆಗಬೇಕ ಅಂದಗ ಸಂಬಂಧ
ಹೌದು
ಮತ್ತೆನ್ ಊರ ಕಡೆ ಅಚ್ಚಿದ್ದ ಫೋನ್
ಹ್ಮ್ ಹಚ್ಚಿದ್ದೀವಿ ಹಾ ಎಲ್ಲಾರು ಆರಾಮಾರ ಅಂತ
ಹಾ
ಆಯ್ತ ಏನ ಸಮಾಚಾರ ಹಾ ಹೋಗಕೆ ಈಗ
ಸ ನೀ ಈ ಎಕ್ಸಾಮ್ ಸುಟಿ ಕೊಟ್ಟಿಲ್ಲನು
ಹಂಗೆ ಲಾ ಒಂದ ದಿನ ಎಕ್ಸಾಮ್ ಲಾಸ್ಟ್ ಡೇನ ನೆಕ್ಸ್ಟ್ ಮರು ದಿನ ಹಾ ಎಕ್ಸಾಮ್ ಐತವಾ
ಅಂದ್ರೆ ಈಗ ಲ್ಯಾಬ್ ನೋಡ್ದಾವ ಏನ್
ಲ್ಯಾಬ್ ಎಕ್ಸಾಮ್ ಮುಗ್ಧಗಳೇ ಇದಾವ
ಹ್ಮ್
ಏನಂದ್ರ ಇಪ್ಪತ್ ಎರ್ಡಕ್ ಎಕ್ಸಾಮ್ ಅವಾ ಶನಿವಾರ ದಿನಾನ ನಾಳೆ ಇವತ್ತೊಂದ ದಿನ ಕಾಲೇಜ್ ಅದ ಗ್ಯಪುಲ್ಲ ಬದ ಒಳ್ಳೆ ಇಪ್ಪತ್ತ ಎರಡ್ಕೊಂದ ಎಕ್ಸಾಮ್ ಇಪ್ಪತ್ತೈದಕೊಂದ ಎಕ್ಸಾಮ್
ಈಗ ಒಂದು ವಾರನ ಆಪ್ ಹೋಗಕ ಮಾರ ಅಂದ ಚಛಲೋ ಓರ್ಕ ಬರುತ್ತ
ಏನ್ ಗ್ಯಾಪ್ ಇಲ್ಲ ಏನಲ್ಲ
ಹ್ಮ್ ಹ್ಮ
ಹ
ಒಂದ ಆರ್ ಗ್ಯಾಪ್ ಕೊಟ್ಟಿದ್ರಂದ್ರ ಅದ್ರಾಗನನೆ ಪಾಠ ಹೇಳದ ಕೇಳಿರ್ತಲ್ಲ ಅದ ಮಾಡ್ಕೊಂಡ್ ಒಂದಿ ಐದಾರು ಮಂದಿ ದೋಸ್ತರ್ ಕುಂತು
ಹಾ
ಅವ ನೀ ಕೇಳದ ನನ್ಗ್ ಅವಾಗ ಕೇಳದ ಮಾಡ್ಕರ ರಿಪೀಟ್ ಆಗ್ತದ
ಹೌದೌದು
ಹಾ ಹ್ಮ್
ಮತ್
ಮತ್ತೆ ರ ಯಾವಾಗ ನೋಡಿ
ಏನ್ ಊರ್ ಕಡೆ ವಿಶೇಷ
ನಿಮ್ಮ ಕಡೆ ಎನೀಲ್ಲಾ ಮತ್ತೆ ಕಾಲೇಜ್ ಹೋಗಬೇಕಾನ ತಯಾರಾಗ ಇಲ್ಲಾ